ನಮಸ್ಕಾರ ನಿಮಗೆ ಶುಭ ಸಂಜೆ ನನ್ನ ಕಡೆ ಇಂದ.
ನಮ್ಮ ಕಡೆಯಿಂದ ಹಾವು
ಅವರು ನಿಮ್ಮ ಅವರು ಸರ್ ನಿಮ್ಮ ಪಕ್ಕದಲ್ಲಿದ್ದಾರೆ ಈಗ.
ಹಾ ಸರ್ ನಿಮ್ಮ ಜೋಶಿ ಕುಲಕಣ್ ಡಾಕ್ಟರ್ ಅಂತಲ್ಲ ಸರ್ ಅವರು ಹಾರ್ಷ ಏನಾದ ಮಾಡ್ತಾರಂತಲ್ಲ ಸರ್ ನಿಮ್ಮ ಬೆಂಗಳೂರಲ್ಲಿ
ಹೌದ ಸರ್ ನೀವ ಒಂದ ಸ್ವಲ್ಪ ಗಾಳಿ ವ ವಾತಾವರಣದಲ್ಲಿದ್ದೀರಾ ಅಂದತ್ತ ಒಂದ ಸ್ವಲ್ಪ ಗಾಳಿಯ ವಾತಾವರಣದಿಂದ ಹೊರಗೆ ಬಂದ್ರೆ ಸಾಕು.
ಕುಮಾರ್ ದೋಷಿ ಕುಲಕರ್ಣಿ ಡಾಕ್ಟರ್ ಏನಾಗಿ ಅವರಿಗೆ ಹೇಳದ್ದೆ ಸರ್ ಇನ್ನೊಂದ ಹತ್ತು ನಿಮಿಷ ಬಿಟ್ಟು. ನಿಮ್ಮ ಹೊಲ ಕಡೆ ಹೋಗೋಣ ಅಂತ ಹೇಳಿದ್ದೆ ಅಲ್ಲೇನೋ ಅರ್ಜೆಂಟ್ ಇದೆ.
ಈಗ ಶ್ರವಣ್ ಕುಮಾರ್ ಜೋಶಿ ಕುಲಕರ್ಣಿ ಅವರೆಲ್ಲ ಹೊಲಿ ಬಿಡ ಸರ್ ಅವ್ರದ ಸುಮ್ಮ ಅವ್ರದ ಏನ್ ಮಾತ ಯ ನಾವು ಉಪ್ಪೇರಿಪ್ಪೆ ಮಾತಾಡಬಾರದ ಇದ್ರಲ್ಲಿ ಯಾಕೆಂದ್ರೆ ಅವರು ಸರ್ ನಮ್ಗೆ ಗೊತ್ತಿಲ್ಲ. ಅವ್ರು
ಸರ್ ನಮ್ಗೆ ಗೊತ್ತಿಲ್ಲ ನೀವು ಗಾಳಿ ವಾತಾವರಣದಲ್ಲಿದ್ದೀರಾ ಒ ಸ್ವಲ್ಪ ಗಾಳಿಯ ವಾತಾವರಣದಲ್ಲಿ ಹೊರಗಡೆ ಬನ್ನಿ ಅಲ್ವಾ. ಇವಾಗ ಬರ್ತದ ಈಗ ನಿಮ್ಮ ಊರಲ್ಲಿ ರೈತರು ಜೀವನ ಹೇಗೆ ನಡ ಮಳೆ ಬೆಳೆ ವಾತಾವರಣ ಹೇಗಿದೆ ನಿಮ್ಮರಲ್ಲ
ನೀವುಗಳು ರೈತರು ಸರ್ ನೀವ ಡಾಕ್ಟರ್ ಅಂದ್ರೆ ಒಬ್ಬ ರೈ
ಇದಾ ಈಗ ರೈತರು ಹೇಗೆ ನಿಮ್ಮ ಊರಲ್ಲಿ ಹೇಗೆ ಮನುಷ್ಯರು ಹೇಗೆ ಅವರು ನಂಬಿ. ಕೆ ಇರುತ್ತೆ ಇಡುತ್ತಾರ ಇಲ್ವಾ ಒಬ್ಬ ಮನುಷ್ಯನ ಮೇಲೆ.
ಸರ್ ಹೌ ಸರ್ ಈಗ ನೀವ ಹೇಳದಾಗೆ ಶ್ರೀರಾಮ್ ಕುಮಾರ್ ಜೋಶಿ ಕುಲಕರ್ಣಿ ಅವರು ಮಹನವರಾದ ಓ ಎಮ್ಮೆಗಳ ಒಂದ ಇಪ್ಪತ್ತು ಎಮ್ಮೆಗಳ ಇಲ್ಲೇ ಮೆಯ್ತಾ.
ಹೌದು ಈಗ ನೀವು ಸರ್ ಒಂದ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ ನಿಮ್ದ ಮಾತ ಚೆನ್ನಾಗಿ ಮಾತನಾಡಿ ಎ ಕೆ ನೀವೀಗ
ಸರ್ ಚೆನ್ನ ಮಾತನಾಡ
ಹೋದೆನ ಹೇಳಿ.
ಈಗ ಅವ್ರ ಹಎಮ್ಮೆಗಳು ಎಷ್ಟಿದೆ ಒಂದ ಮೂರ ಇದೆ ನಾಲ್ಕ ಇದೆ ಎಷ್ಟಿದೆ ಅವ್ರ ಹೆಮ್ಮೆಗಳು.
ತವ ಹತ್ತ ಇಪ್ಪತ್ತ ಎಮ್ಮೆಗಳಿದ್ದಾವೆ ಸರ್.
ಹತ್ತು ಇಪ್ಪತ್ತಳ ಎಮ್ಮೆ ಅಂದ ತುಂಬಾ ಲಾಭ ಇದೆ ದಿನಕ್ಕೆ ಎಷ್ಟು ಆದಾಯ ಬರ್ತದೆ ಅವ್ರಿಗೆ ಎಮ್ಮೆ ಇಂದ
ಹಲೋ ಸರ್. ಸರ್ ಅವರ ಎಮ್ಮೆ ಸರ್ ಇಲ್ಲ ಸರ್ ನಾವು ನಮ್ಮ ಹೊಲ್ದಲ್ಲಿ ಜೋಶಿ ಅವರ ಹೊಲ ಬಗ್ಗೆ ಕೇಳ್ತಾರ ಸರ್ ನೀವು.
ಅವರು ಹೊಲ ಹೋಲಿ ಬಿಡಿ ಸರ್ ನೀವು ಒಂದ ಸ್ವಲ್ಪ ಗಾಳಿಯ ವಾತಾವರಣದಲ್ಲಿದ್ದರ ಒಂದ್ ಸ್ವಲ್ಪ ಹೊರಗಡೆ ಬನ್ನಿ ಅಲ್ವಾ ಈಗೇಕ ಮಾಡುತ್ತಿದ್ದೀರಾ ನೀವು.
ಸರಿ ಸರ್ ಸಾರೀ ಸರ್ ನಮ್ಮ ಕಡೆಯಿಂದ ಕ್ಷಮೆ ಸರ್ ನಿಮಗೆ
ಈಗ ಸರ ಆಹಾರದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಹೇಳಿಕೊಡ್ತನ ಅದನ್ನ ಕೇಳ್ತೀರಾ ನೀವ.
ಎರಡು ಒಂದೇನಾ ಮತ್ತೆ ಬೇರೆ ಬೇರೆನ ಸರ್.
ಇಲ್ಲ ಸರ್ ಆಹಾರ ಬೇರೆ ಆರೋಗ್ಯ ಬೇರೆ ಈಗ ಆಹಾರ ಚೆನ್ನಾಗಿ ಸೇವಿಸಬೇಕು ಮತ್ತೆ. ಡ್ರೈ ಫ್ರೂಟ್ಸ್ ತಿನ್ನಬೇಕು ಮತ್ತು ದಿನಾಲ ಒಂದ ಸ್ವಲ್ಪ ಬೆಳೆ ಕಾಳುಗಳನ್ನು ತಿನ್ನಬೇಕು. ಒಂದ ಸ್ವಲ್ಪ ಪತ್ತೆ ಮಾಡ್ಬೇಕಾಗುತ್ತದೆ ಆಹಾರದಲ್ಲಿ.
ಸರ್ ಈಗ ನೋಡಿ ಸರ್ ಈಗ ಪ್ರೋಟೀನ್ ಬಗ್ಗೆ ಎಲ್ಲ ನಿಮ್ಗೆ ಮಾಹಿತಿ ಇದೇನ ಸರ್.
ಪ್ರೋಟೀನ್ಸ್ ಇವೆ ಅಲ್ವಾ ಸರ್ ಪ್ರೋಟೀನ್ಸ್ ಸಾಕಷ್ಟು ಇವೆ ನೀವು ಯಾವ ಪ್ರೋಟೀನ್ ಬಗ್ಗೆ ಕೆ ಅದರ ಬಗ್ಗೆ ನಾನು ವಿವರಿಸುತ್ತೇನೆ ಸಾಕಷ್ಟು ಪ್ರೋಟೀನ್ಸಗಳು ಇರುತ್ತವೆ.
ಅ ವಿಟಾಮಿನ್ ಗಿದ್ರಲ್ಲಿ ಏನೇನ್ ಸಿಗತ್ತೆ ಹೇಳಿ ಸರ್.
ಸರ್ ನಾನು ಅಷ್ಟು ಗೊತ್ತಿಲ್ಲ ಸರ್ ನಾನು ಒಂದ ಸ್ವಲ್ಪ ಕಲ್ಲಿದ್ದು ಕಮ್ಮ ಮಾಡಿಬಿಟ್ಟಿದ್ದಿನೆ ಈಗಾಡ ಕಡೆಯಿಂದ ನಾನು ಸ್ವಲ್ಪ ಅವಿದ್ಯಾ ಅಂತ ಆಗಿಬಿಟ್ಟಿದ್ದೀನಿ.
ಅದರಲ್ಲಿ ಎಲ್ಲ ಯಾವ್ದಾದ್ರು ಪಾರ್ಟ್ಸ್ ಬಗ್ಗೆ ನಿಮಗ ಗೊತ್ತಾ.
ಆಪರೇಷನ್ ಮಾಡು ಪಾರ್ಟ್ಸ್ ಬಗ್ಗೆ ಗೊತ್ತಲ್ವಾ ಈಗ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಪಾರ್ಟ್ಸ್ಡ್.
ಹೌ ಸರ್ ನೀವ ಚೆನ್ನಾಗಿ ಆಪರೇಷನ್ ಮಾಡ್ತರ ಅಂತ ಕೇಳ್ಪಟ್ಟಿದ್ದೇನೆ ಸರ್ ನಮ್ಮರಲ್ಲಿ ನಿಮ್ಮಲ್ಲಿ ಬರೋದ ಹೆಚ್ಚು.
ನನಗೆ ಹೃದಯದ ಬಗ್ಗೆ ತಿಳುವಳಿಕೆ ಇದೆ ಒಂದ ಸ್ವಲ್ಪ ಹೆಚ್ಚಾಗಿ ಹೃದಯ ಹೇಗೆ ಬಡೆಯುತ್ತದೆ ಹೃದಯ ಏಕೆ ನಿಲ್ಲುತ್ತ ಪ ತದೆ ಅದೊಂದ ಸ್ವಲ್ಪ ತಿಳುವಳಿಕೆ ಇದೆ ನನಗೆ
ಹೌದಾ ಸರ ಏನಕ್ಕೆ ಬೆಳೀತದೆ ಏನಕ್ಕೆ ನಿಲ್ಲುತ್ತದೆ ಏನಾದ್ರು ಹೇಳ್ಬೋದ.
ಈಗ ಸರ್ ಈಗ ಹೃದಯ ಹೆಚ್ಚಾಗಿ ಏಕೆ ಬೆಡೆಯುತ್ತದೆ ಅಂದ್ರೆ ಅದು ಒಂದ ಈಗ ನಿಮ್ಗೆ ಒಂದ ಏನಾದ್ರು ಯಾ ಆಕ್ಸಿಡೆಂಟ್ ಆಗಲಿ ಎಲ್ಲಾದ್ರೂ ಭಯ ಆಗಲಿ ಸಂಜೆ ವೇಳೆ ರಾತ್ರಿಯ ವೇಳೆ. ನೀವ ಎಲ್ಲಾದ್ರೂ ಮಶಾನಕ್ಕೆ ಹೋಗು ಹಾದಿಯ ಹೋ ಹೂವಾಗ ಹೃದಯ ಹೆಚ್ಚಾಗಿ ಪಡೆದುಕೊಳ್ಳುತ್ತದೆ ಹೌದಲ್ವಾ.
ಆರುತ್ತೆ ಸರ್ ಹೌದು ನೀವ ಹೆಚ್ಚಾಗಿ ಪರಿ ಎಲ್ಲ ತಿಳುವಳಿಕೆ ಹೊಂದಿದ್ದೀರಾ ಸರ್ ಬಹಳ ಚೆನ್ನಾಗಿ ತಿಳುವಳಿ
ಈಗ ನಿಮ್ಮ ನಿಮಗೆ ಸಡನ್ ಆಗಿ ಅಪಘಾ ಆಯ್ತಂದ್ರೆ ಹೃದಯ ನಿಂತೆ ಹೋಗುತ್ತದೆ ಅಲ್ವಾ ನಿಮ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಹೃದಯ. ನಿಂತೇ ಹೋಗಿಬಿಡ್ತದೆ ಒಂದು ಕ್ಷಣ ಉಸಿರಾಟನೆ ನಿಂತು ಬಿಡ್ತದೆ ನಿಮ್ಮ ಜೀವನದ ಉಸಿರಾಟ ಹೌದಲ್ವಾ.
ಹೌದ ಸರ್ ಹಾ
ಈಗ ಅದ ಏಕೆ ಆಗುತ್ತದೆ ಅಂದ್ರೆ ಹೃದಯದ ಹೃದಯ ಬಾಳ ಚಿಕ್ಕದು ಸರ್ ಅದು ಅದನ್ನು ನೋಡುವುದಕ್ಕೆ ಮು ಹೋಗಕ್ಕೆ ಸಾಧ್ಯವೇ ಇಲ್ಲ ಹೌದಲ್ವಾ. ಈಗ ಒಬ್ಬ ಮನುಷ್ಯನ ಹೃದಯ ನೀವು ನೋಡಿದ್ದೀರಾ ಎಲ್ಲಾದ್ರೂ ಆಪರೇಷನದ ಮಾ ವಾಗ ಏನಾದ್ರು ನೀವು ಹೃದಯದ ಮನು ನೋಡಿದ್ದೀರಾ ಎಲ್ಲಾದ್ರು ಆಪರೇಷನ್ ಮಾಡುವಾಗ ಏನಾದ್ರು.
ಸರಿ ಇಲ್ಲ ಸರ್ ನೀವೆಲ್ಲಾ ಓಪನ್ ಹಾಡ್ ನಮ್ಮ ಊರು ಬಿಜಾಪುರ ಜಿಲ್ಲೆಯಲ್ ಹಿಂದೆ ಮುಂದೆ ಬರುವ ಸಾಗು! ... ಇದು ಸಿಮ್ ಅವನೊಬ್ಬ ಅಲ್ಲಿ ಬಾಲ ಚಿಕ್ಕವನು ಇಲ್ಲ ಇಲ್ಲ! .. ಅದಕ್ಕೆ ಐವತ್ತರಿಂದ ಅರವತ್ತು ಡುಮ್ಮುಗಳು ಇವೆ. ..
ಈಗ ಹಾರ್ಟ್ ಆಪರೇಷನ್ ಮಾಡುವಾಗ ಸರ್ ಅದನ್ ಹೃದಯ ಹೊರಗೆ ತೆಗೆದಿಟ್ಟು? .. ಅಲ್ಲಿ ನಾನಾ ತರ ನರಗಳನ್ನು ಜೋಡಿಸಿ. .. ಮತ್ತೆ ಅಲ್ಲಿ ಹೃದಯವನ್ನು ಹೊಂದಿಸಿಬೇಕಾಗುತ್ತದೆ! ಅದು ಬಹಳ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ಸರ್ ಅಲ್ಲಿ. ...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
ಆಪರೇಷನ್ ಥೇಟರ್ ಒಳಗೆ ಬಹಳ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ ..
ಓನಂದ ಅದನ್ನೆಲ್ಲ ಮುಗಿಸಿ ಒಂತರಾ ಆಗ್ಬಿಟ್ಟಿ ...
ಹೌದು ಸರ್ ಈಗ ಹೃದಯ ಎಂಬುದು ಮನುಷ್ಯನ! ಒಂದು ಅಂಗಾಂಗ ಐತೆ ಆದ್ರ ಹೃದಯ ಇಲ್ಲ.
ಸರ್ ಹೃದಯ ಇಂಪಾರ್ಟೆಂಟ್! ಗಾಳಿ ಇಂಪಾರ್ಟೆಂಟ್ ಮನುಷ್ಯನ ಜನ್ಮಕ್ಕೆ? ..
ಗಾಳಿಯಲ್ಲಿ ಇದ್ದೀರ! ಒಂದ್ ಸ್ವಲ್ಪ ವತ ನಿರ್ವಾತ ಪ್ರದೇಶದಲ್ಲಿ ಬಂದರೆ ನನಗೆ ಒಂದ್ ಸ್ವಲ್ಪ ಮಾತನಾಡುವುದಕ್ಕೆ? ..
ಹಾಗಲ್ಲ ಸರಿ ನಾಡಿ. ..
ಗಾಳಿ ತುಂಬಾ ಇದೆ ಸರ್ ಗಾಳಿ ತುಂಬಾ ಇದೆ. ... ಸ್ವಲ್ಪ ನಿರ್ವತ ಪ್ರದೇಶದಲ್ಲಿ ಬನ್ನಿ ನೀವು ಹಲ್ಲೋ .. ಅಲ್ಲ ಹಾ ಈಗ ... ಕೇಳುತ್ತಿದೆ ಎಲ್ಲಿ ಎಲ್ಲಾದ್ರಲ್ಲೂ! ನೀವು ಪ್ರಯಾಣ ಮಾಡ್ತಿದ್ದೀರಾ ಏನು ಈಗ ಈವಾಗ್ಲೇ? ..
ಹೌದು ಸರ್ ಈ ಸಂಡೆ ಮಂಟ್ಟಿಗೆ! ಒಂದು ಹೊಲ ಹೋಗ್ತಾ ಇದ್ದೇಲ್ಲ ಸರ್. .. ..
ಈಗ ನಿಮ್ಮ ಹೊಲ ಎಷ್ಟಿದೆ? ನಿಮ್ಮ ಊರಲ್ಲಿ ನಿಮ್ದು ಅಂತ ಸ್ವಂತ ಹೊಲ ಎಷ್ಟಿದೆ ನಿಮ್ಮ ಊರಲ್ಲಿ? ..
ನಮ್ದು ಅಂತ ಏನಿಲ್ಲ ಸರ್ ನಮ್ಮ್ ಆಯ ಮುುತ್ತ ಕೊಟ್ಟಿದ್ದೀನಿ. ..
ಹೌದು ಈಗ ಹಿರಿಯರ ಆಸ್ತಿಯನ್ನು ನೀವು ಉಣುತ್ತಿದ್ದೀರಾ! ಅಂದ ಅರ್ಥ ನೀವೇನು ಸ್ವಂತ ಹಿಡಿದಿಲ್ಲ ನಿಮ್ಮ ಕೈ ಯಾರೇನ? ..
ಸರ್ ನಾವು ನಿಮಂಗೆ ಡಾಕ್ಟ್ರ ಎಲ್ಲ ಕಲ್ತಿರಂಗಡಿದ್ರೆ? ...
ಇಡಿಬೇಕು ಸರ್ ಸಾಲ ಮಾಡಿ ಆದ್ರೆ ಏನ್? .. ಈಗ ಮತ್ತೊಬ್ರು ಆಸ್ತಿಯಲ್ಲಿ ಬದುಕೋಬಾರದು ನಿಮ್ಮದೇ? .. ನಿಮ್ಧೇ ಒಂದು ಸ್ವಂತ ಮಾಡ್ಕೊಳ್ಬೇಕಾಗುತ್ತದೆ ನೀವು ಮುಂದು. ..
ಮತ್ತೇನು ಬೇಡಿಲ್ಲ ಸರ್ ಹೀಗಾಗಿ ನಮ್ಮ ದೊಡ್ಡಪ್ಪನವರಾದ ಅವರೇ ಉಸ್ತುವಾರಿ ಸರ್. ..
ಈಗ ನಿಮ್ ಹೊಲ್ದಲ್ಲಿ ಏನ್ ಬೆಳೀತೀರಾ ಈಗ ನೀವು ಏನಾದ್. .. ಇಬ್ರು ಉಳುಮೆ ಮಾಡುತ್ತಿದ್ದರೆ! ನಾನು ಈಗ ಇವಾಗಲೇ ಏನೋ ಹೊಲ ತುಂಬಾ ಖಾಲಿ ಇದೆ. ...
ಒಂದ್ ಎರಡರಿಂದ ಮೂರು ಎಕರೆ ಬರುತ್ತೆ ಸರ್ ನಮ್ಗೆ. ...
ಎರಡರಿಂದ ಮೂರು ಎಕರೆ ಒಳಗೆ ಒಂದು ತೋಟವನ್ನು ಮಾಡಿಲ್ಲ ಚೆನ್ನಾಗಿ? .. ಆ ದುಡ್ಡು ಬರ್ತದೆ! ಆದಾಯ ಬರ್ತದೆ ಅದರಲ್ಲಿ. ..
ಹೇ ನಾವು ನಾವು ಈಗ! .. ಹೇ ಇಲ್ಲ ಗುರುಗಳು ಬರುವಾಗ ನಾವು ಏನ್ ಬೇಕಾದ್ರು ..
ಹೇ ಒಂದು ಬೋರ್ ಹಾಕ್ಬೇಕಾದ್ರೆ! ಐದು ಲಕ್ಷ ಅದು ಕರ್ಚು ಆಗುತ್ತದೆ ಆ ದುಡ್ಡು ಇ. ... ಇದ್ದರೆ ಮಾತ್ರ ಅದಕ್ಕೆ ಕೈ ಹಾಕಿ? .. ಇಲ್ಲಾಂದ್ರೆ ಎಲ್ಲಾದ್ರೂ ಸಬ್ಸಿಡಿ ತೆಗೆದುಕೊಳ್ಳಿ ಸಿಗುತ್ತದೆ ಗಂಗಾ ಕಲ್ಯಾಣ ಇಂಥವಲ್ಲ. ...
.. ಹೌದ ಸರ್ ನಮ್ಮ ಕಾಕಡವರಾದ ಹನುಮಂತ್ ಜಿಬಿ ಅವರೇ ಬರ್ತಿದ್ದಾರೆ ಸರ್ ಊರಿನ ಮಾಲೀಕರಾದಂತವ್ರು. ...
ಹ ಈಗ ಎಲ್ಲಾದ್ರೂ ತೆಗೆದುಕೊಳ್ಳಿ ನೀವು ಗಂಗಾ ಕಲ್ಯಾಣ ಬರುತ್ತದೆ. .. ಸಾಕಷ್ಟು ಸಬ್ಸಿಡಿಗಳು ಸಿಗುತ್ತವೆ ಈಗ ರೈತರಿಗೆ? .. ತುಂಬಾ ಸಬ್ಸಿಡಿಗಳು ದೊರಕುತ್ತವೆ! ಎಲ್ಲಾ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ...
ಇತರದ್ದು ರೈತರ ಅಂದರೆ ಸ್ವಲ್ಪ ಲೀಡ್ಲ್ಲಿ ಇರ್ಬೇಕು ಸರ್! ರಾಜಕೀಯವಾಗನೂ ಇರ್ಬೇಕು ಸರ್ ರೈತರು. ..
ಅದು ಸರ್ ಮತ್ತೆ ಈಗ ರೈತರಿಂದೆ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ನಡೆಯುತ್ತಿದೆ ಈಗ ರೈತ. .. ಇತರೆಯಿಂದ ಬಿದ್ದರೆ ಹೇಗೆ ನಡೆಯುತ್ತೆ ರಾಜ್ಯ ಸರ್ಕಾರ? ..
ಸರ್ ಎರಡು ಒಂದೇ ಅಲ್ಲ ಸರ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆಯುತ್ತೆ ಅಂತ ಹೇಳ
ಈಗ ಹೋಲಿ ಬಿಡಿ ಸರ್ ಏನಾದ್ರು ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೆ ಒಂದ್ ಸ್ವಲ್ಪ ಸಹಿಸಕೊಳ್ಳಿ ನಾನು ಸಣ್ಣವ್ಣಿದ್ದೇನೆ.
ಶಾಲೆಯನ್ನು ಕಲಿ ಬಡದಂತ ಇದಕ್ಕೆ ಹೇಳುದು ಸರ್
ಅದೇ ಬಿಡಿ ಸರ್ ಈಗಾ?
ಸರ್ ನಿಮ್ಮ ಪರಿಚಯಲ್ಲಿ ಇದ್ದಂತ ಸುರೇಶ್ ಕಲ್ಕರ್ನಿ ಹೊಲವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ನೋಡಿ ಸರ್ ಇಲ್ಲಿ.
ಹೌದ ಸರ್ ಏನ್ ಬಿತ್ತಿದ್ದರೀ ಅವ್ರು ಹೊಲದಲ್ಲಿ ಏನ್ ಉಳುಮೆ ಮಾಡ್ತಿದಿದ್ದಾರೆ ಈಗ ಏನ್ ಉಳಾಗಡ್ಡಿ, ತಗೋರಿ,
ಹ
ಗೊನಜಾಳ್ ಸುರೇಶಿ ಸುರೇಶ ಹೆಗಡೆ ಅಲ್ಲ ಸುರೇೇಶ ಕುಲಕರ್ಣಿ ಅವರು.
ಸುರೇಶ್ ಈ ಹಂಚಿನ ಮನಿ ಗುಡ್ಡದ
ಹ ಹ ಅವ್ರು ಬ್ಲ್ಯಾಕ್ ಕರಿಯ ಕಲರ್ ಇದ್ದಾರೆ ಅಂತಲ್ವಾ ತುಂಬಾ?
ಹೌದ ಸರ್ ಅವರಿಗೆ ಪೇರನಲವ್ಲಿ ಏನಾದ್ರು ನಿಮ್ಮ ಹಾರ್ಟ್ ಸರ್ಜನೆ ಎಲ್ಲಾ ಮಾಡ್ತಾರಲ್ಲ ಸರ್. ಹಾಗೆ ಇವರಗೊಂದ ಹಾರ್ಟ್ ಸರ್ಜರಿ ಏನಾದ್ರು ಮಾಡಬಿಡಿ.
ಅವ್ರ ಕೇಳಿ ಸರ್ ಮಾಡಂದ್ರ ಮಾಡ್ತೇವ ಸರ್ ಅವ್ರ ಮುಖದ ಸರ್ಜರಿ ಅವ್ರ ಮುಖನೇ ಚೇಂಜ್ ಮಾಡಿಬಿಡ್ತ ವೆ ಮುಖ ಸರ್ಜರಿ ಅಂತ ಕರೆಯುತ್ತಾರೆ. ಅದಕ
ಹೌದ ಸರ್. ಹಾಗೆ ಅವರು ಟ್ರ್ಯಾಕ್ಟರ್ ಮಾಲೀಕರ ಅಂತ ಮಹೇಶ್ ಕುಲ್ ಯಾವತ್ತೂ ಹೋಗ ಬೇಡಿ ಸರ್ ಅಲ್ಲಿ.
ಅವ್ರು ಹೋಲೀಬಿಡಿ ಸರ್ ನಾನು ಅವ್ರರು ಬಗ್ಗೆ ಬಹಳ ತಲೆ ಕೆಡ್ಸೋಳದೆಲ್ಲ ಎಲ್ಲಾರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರ ನಮ್ಮ ಜೀವನ ಹೇಗೆ ನಡೀಬೇಕು.
ನಿಲ್ ಡ್ರ್ಯಾಗನ್ ಫ್ರೂಟ್ ಇದ್ದೇವೆ ಸರ್ ಅವ್ರ ಏನಾದ್ರು ಪರ್ಚೆನ ನಿಮ್ಗೆ.
ಹೌದು ಪರಿಚಯ ಇದ್ದಾರೆ ಅವರು. ಹೌದು ಪರಿಚಯ ಇದ್ದಾರೆ ನಾವು ಸರ್ ನಾವು ಅಲ್ಲಿ ಸಣ್ಣವರು ಈಗ ಸಣ್ಣವರು ಇದ್ದಾಗ? ಈಗ ಸಣ್ಣವರ ಇದಾಗ ನಾವು ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ನಲ್ಲಿ ದುಡಿದಿದ್ದೇ ಒಂದು ಐದಾರು ದಿನಗಳ ಕಾಲ ದುಡಿದ ಕೇಳ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ.
ಚನ್ನಾಗ ದುಡ್ಡಿದು ಬಿಟ್ಟಿದೀರಾ ಸರ್ ನೀವು ಆಗಲೇ ನೀ
ಹೌದ ಸರ್ ಒಂದ್ ಎರಡು ದಿನಗಳ ಕಾಲ ಹೋಗಿದ್ದೇವು ನಾವು ಅಲ್ಲಿ ಕೆಲಸಕ್ಕೆ ಡ್ರ್ಯಾಗನ್ ಫ್ರೂಟ್ಸ್. ಇನ್ನೂರಕ್ಕೆೇ ಹೋಗಿದ್ದೀವಿ ಕೆಲಸಕ್ಕ.
ಮತ್ತೆ ಆ ಡಾಕ್ಟರ್ ಆಗಿದಾರ ಅಂದ್ರೆ ನೀವು ನಮ್ಮ ಓ ಅ ಊರ್ನ ಅವರ ಆಗಬೇಕಾಗಿತ್ತು ಸ ಸರ್ ನಿಮಗ್ ಮದುವೆ ಏನಾದರೂ ಆಗಿದೆಯ ಸರ್.
ಇಲ್ಲ ಸರ್ ನಾನ ನಾನು ಮ ಮದುವೆ ಆಗಿಲ್ಲ ಇನ್ನು ಮಾಡ್ಕೊಳ್ಬೇಕು ಏನಾದ್ರು ಪ್ರಯತ್ನ ಮಾಡಿ ಮಾಡ್ಕೊಳ್ ಅಕಿನ ಮದುವೆ.
ಹಾ ಸರ್?
ಇನ್ನು ಏನಾದರೂ ಪ್ರಯತ್ನ ಮಾಡಿಕೊಳ್ತೇನೆ ಸರ್ ಮುಂದೆ ಮದುವೆ ಆಗ್ಬೇಕ ಈಗ ಮುಂದೆ ಮದ್ವೆ ಆಗಬೇಕು ನಾನು?
ಹೌದು ಸರ್ ಮತ್ತೆ ಚಾ ನಾಸ್ಟ್ ಏನಾದ್ರು ಮಾಡಿದ್ದೀರ ಸರ್ ನೀವ ಈಗ.
ಈಗ ಸಂಜೆ ವೇಳಿ ಟೈಮ್ ಐದುವರಿ ಐದು ಮುಕ್ಕಾಲ ಆಗಿದ್ದೆ ಅಲ್ವಾ ನಾನು ಒಂದ್ ಸ್ವಲ್ಪ. ಸ್ನ್ಯಾಕ್ಸ್ ತಿಂದಿರುತ್ತೇನೆ ಸಂಜೆ ಬಳಿ ನನಗೆ ಅಭ್ಯಾಸ ರೂಢಿಯ ಆಗಿಬಿಟ್ಟಿದೆ ಅದು. ಈಗ ಈಗ ಅಭ್ಯಾಸ ಆಗಬಿಟ್ಟಿದೆ ಈಗ ಅಭ್ಯಾಸ ಆಗಬಿಟ್ಟಿದೆ ನನಗೆ ಸಂಜೆ ವೇಳೆ ಚಾ ಕುಡಿಯುದಕ್ಕೆ.
ಹೌದು ಧನ್ಯವಾದಗಳು ಸರ್ ನಿಮ್ಗೆ. ನಮ್ಮ ಅರ್ಕೊಂಡಳ ಕೇಳಕ್ಕ ನಿಮಗೆ ಪೋನ್ ಡಾಕ್ಟರ್.
ಹೌದು ಸರ್ ನಿಮ್ಗೆ ಧನ್ಯವಾದ ಧನ್ಯವಾದಗಳು ಸರ್ ನ
ನ ಕ ಮಾಡೋದ ಸರ್ ಬೇಡ